ಹ್ಮ್
ಇನಾಯತ್
ಹಂಗೆ
ಯಾರು ಮಲ್ಯ ನ ಮಲ್ಯ
ಆ ಹಂಗೆ ಎಲ್ಲ ಹಡ್ಗರಿಗೆ ಸಪ್ ಸಲ್ಗೆ ಮಾಡುತ್ತಾ
ಅಷ್ಟೇಲ್ಲ ಗೊತ್ತಿಲ್ಲ ಸುಮ್ಮ್ನೆ ಕಟ್ ಮಾಡಿದ್ದ ಮತ್ತೆ ಕಾಲ್
ಹ್ಮ ಆಯ್ತದು ಬರಲ್ಲದ ಹೆಂಗಂತ ಗೊತ್ತಾಯ್ತ ಅದಕ್ಕೆ ಕಟ್ ಮಾಡಿದೆ. ನಿ ದಿನ ಕರೆಕ್ಟ್ ಬರ್ಲಾಗಿತ್ತು ಇಟಿ
ಒಯ ರೊಕ್ಕ ಸಲಂದಿ ಮತ್ತೆ
ನೀನು ಹೇ ಹೇ ಏನ ಮುಗಿಸಿದೆ ಎಲ್ಲ
ಹತ್ತು ಮುಗ್ಸಿದಿನ್ ಇನ್ನ ಐದ್ ಮಾಡ್ಬೇಕ್
ಮತ್ತೆ ನಡ್ಸಿ
ಯಕಡ್ ಹೋಗಿಲ್ಲ.
ಯಕಡೆ ಇಲ್ಲ ನಿನ್ ಹೋಗಿದ್ದೀವಿ ಬಂದ್ವಿ ಕಾಲೇಜ್ ಇವತೋಗಿಲ್ಲ
ಎಕ್ಕ.
ಒಬ್ಬಕಿ ಮೇಡಮ್ ಬತ್ನಾ ಬರಲ್ಲ ಅಂದ ಅಕ್ಕಿ. ಕ್ಲಾಸ್ ಹೇಳಕ್ ಅಕ್ಕಿಂದ ಮೇನ್ ಇತ.
ಹ್ಮ್.
ಆಕಿನೇ ಬರಲ್ಲ ಆಯತ ಪುಟ್ಟು ಈ ಕಡೆ ಎಲ್ರು
ಹ್ಮ್ ಹ್ಮ್ ನಾಳೆಯ ಯಕಡೋಗ್ಬೇಕ್ ಸಂಡೆ
ಎ ಕಡೆಲಿ ಹೊಗ್ಬೇಕ್ ನಾವು
ಹೋಗ್ಬೇಕು ಸುಮ್ಕೆ ಆಕಡಿಕೆ ತಿರ್ಗ್ಯಡ್ ಕಂಡ್
ಎಲ್ಲಿ ಹೋದ್ರೆ ಬೈಕ್ ಪೆಟ್ರೋಲ್ ಬೇಕು ಎಲ್ಲ ಬೇಕು.
ಹ
ಹ ಬಂದ್ ಐನೂರು ರೂಪಾಯಿ ಖರ್ಚ್ ಕಡೆ ಎಲ್ಲ ಯ ಕಡದ ಯಕಡೆಲ್ಲ.
ಇದ್ದ ರಂಗ ಇರ್ಲಿಕ್ಕ್ರಾಂಗ.
ಹ್ಮ ಮತ್ತೆ ಕುಡ್ದ ಇಲ್ಲಿ ರೂಮ್ದಗ ರೊಕ್ಕ ಬಂದು ಹೊತ್ತು ಹೋಗಕೊಂಡು ಎಕೊಂಡ
ಅಲ್ಲಿಗ ರೂಮಿಗೆ ಬಂದಿ ಏನ.
ಹ್ಮ್.
ಆ.
ಹ್ಮ್.
ಅದರದ ತೃಪ್ತಿ ಆಗೇದ ದಿಲ್.
ಅಲ್ಲಿ ಬುಡ್ಲೆಲ್ಲ ಅದು. ಅದೇ ಮುಚ್ಚರಿಗ ಅದು ಇಪಡತ್ತ ಒಂದ.
ಹ್ಮ್.
ಅಂದ್ರರ ಅಲ್ಲಿ ಎಲ್ಲ ಕಾಡ್ದಾಗ ಒಂದ. ಇದು ಮಾಡರ್ ಚಲೋ ಅದ ಅಲ್ಲಿ. ಹುಗಿಯಾರ ಕಕಂಬತ್ರಂತ ಬ ಮಾಡಿರಲ್ಲಿ.
ಹ್ಮ್ ಹ್ಮ್ ಅಂತ ಅವ್ನು ಮಾಡ್ತಾರನ್.
ಹ್ಮ್ ಹ ಅಲ್ಲಿ ಅದ್ಕ ಹು ಅನಂತರ ಅಲ್ಲ ಹುಡಿಗ್ಯಾರ್.
ಹ್ಮ್ ಹ್ಮ್ ಯ
ಆ ಏನೋಪ್ಪಾ ಮನ್ಯಾಗ ಯ ಎಲ್ಲಿ ಹೋತರ ಅಂತ ಹುಡಿಗ್ಯಾರ.
ಹ್ಮ.
ಪೊ ಅದು ಹುಡುಗಿಯರ ಮನ್ಾಗ ಪೊಲೀಸ್ ಕಳಿಸ್ತಾರ ಅಂತ.
ಹ್ಮ್.
ಅವರು ಇಲ್ ಅದಾರ ನೋಡ್ರಿ ಅಂತ ಆಯ್ತ ಮಾಡ್ರ ಅಂತ ಅವರಿಗೆ ಮನ್ಯಾಗ.
ಹಣ್ಮತ್ ಚಲೋ ಮಾಡಿರಿ.
ಅಂದ್ರ ಓಗಿ ಅಲ್ಲಿ ಒಳಗ ಹೋಗಿ ಮಾಡ್ಕೊಂಡ ಬಂದಿವಿ. ನೋಡ್ಕೊಂತ್ ಎಲ್ಲಾ ಪ್ಲೇಸ್. ಇಲ್ಲಿ ಎಕ್ಸಾಮ್ ಉಂಟ ಓ ಮಾರಾಯ ಹೋಗ ಬೇಕ್ ಈಗ.
ಇನ್ನ ಎಸ್ ಒಂದು ತಿಂಗಳ ಆದ ಏನ ಎಕ್ಸಾಮ್.
ಅಗಸ್ಟ್ ದಾಗದ ನೋಡ ಅಗಸ್ಟ್. ಆಗಸ್ಟ್ ಇಪ್ಪತ್ ಇಪ್ಪ ಇಪ್ಪನಾಲ್ಕಕ.
ಆಗಸ್ಟ್ ಆಗಸ್ಟ್ ದಗ ಇಪ್ಪತ್ನಾಕ.
ಹ್ಮ.
ನಿಂದ್ ಎಷ್ಟಕ ಅದ ಇಪ್ಪತ್ತೆಂಟ ಕದ ಇಪ್ಪತ್ತೈದ ಕದ. ಇಪ್ಪತ್ ಮೂರ ಅಲ್ಲ ಇಪ್ಪತ್ ನಾಲ್ಕೆ ಕೆ.
ಇಲ್ಲ ಒಂದಿನ ಮೊದ್ಲ ಅದ ಹೋಗಿವಿ.
ಇಲ್ಲ ಇಪ ಇಪ್ಪತ್ತ್ ಮೂೂರು ಆಯ್ತಾರಾ ಅತದ. ಇಪ್ಪತನಾಲ್ಕ ಕ ಎಕ್ಸಾಮ್ ಅದ.
ಅದ ಇಪ್ಪತ್ ನಾಲ್ಕ ಕ್ಕೆ ಆದ ನಿನ್ ಬರ್ತಡೆ.
ಇಪ್ಪತ್ತ್ ಮೂೂರು ಕ ಅದ.
ಇಪ್ಪತ್ತ್ ಮೂರಲ್ಲ ಇಪ್ಪತ್ನಾಲ್ಕು.
ಇಲ್ಲೋಪಾ ಇಪ್ಪತ್ ಇಪ್ಪತ್ನಾ ಇಪ್ಪತ್ತ್ ಮೂರ ಅಂತ ನ ಗೊತ್ತ.
ಏನ್ ಇಪ್ಪತ್ತೊಂದು ಇಪ್ಪತ್ತೆರಡು ಅದ
ಇಲ್ಲೋ ಇಪ್ಪತ್ತ್ ಮೂರಕ ಅದ ಅಂತ ನಾ ಅನಂತಿನಿ ನಿ ಇಪ್ಪತನಾಲ್ಕ. ಅಳಕ ಅಳಕ ನಾನ ನಂದ ಗುಡಿ ಗೊತ್ತ ಅದಲ ಅಲ್ಲೇ.
ಸ್ನ್ಯಾಪ್ದಾಗೆ ಸ್ನಾಪ್್ದಾಗ ನಿಂದೆ ಹಾಕಿದೆಲ್ಲ ನೋಡ. ನೋಡ್ತ ಬಂದ ಗೊತ್ತ್ತದ ಅದ ಈಗ್ ಗೊತ್ತತೇನ. ಡೇಟ್ ಆಫ್ ಬರ್ತ್ ನೀ ಕರೆಕ್ಟ್ ಕೊಟ್ಟಿರ್ಲಿಕ್ಕ.
ಇಲ್ಲೋಪ ಕರೆಕ್ಟ್ ಅದ ನಾ ಎಲ್ಲ ಕಡೆ ಅದೆ .
ಯಾರಿಗ ಗೊತ್ತು ಸುಮ್ ಸಿಕ್ಕು ಕೊಟ್ಟಿದ್ದೆ ಅಂದ್ರೆ ಯಾರ ಆಟ ಆಡ್ಸಕ್.
ಇಲ್ಲ ಇಲ್ಲ ಕರೆಕ್ಟೇರೆ ಎಲ್ಲ ಡ್ ಕೊಟ್ಟ
ಹ್ಮ್
ಅದ ಅದೇ ಚಿ ಈ ಸಲ ಏನಪ್ಪಾ ಅವರು ಬಡ ಮೇಲೆ ಬಂದಲ್ಲ ಮಾಡಬೇಕಕ್ ಗೊತ್ತಂತ
ಹಕ
ಬರ್ಡ್ಗ ನೆಷ್ಟಟ್ಿನ ಎಕ್ಸಾಮ್ ಅದಾ ಎಲ್ಲಿಲ್ಲಿಗೋ ಓ ಓಹ ಹೋಗಪ್ಲೆ ಎಲ್ಲ
ಎಲ್ಲಿಗೋತ್ತು ಬರ್ತಡಕ್ ಹೋಗಾಗ ಮಾಡಿದೆ ಏ ಎಲ್ಲಿಗಾರ
ಸುಮ್ಮ್ನೆ ಎಲ್ಲನ ಇಲ್ಲಿ ಕ್ಯಾಕಿ ಕಟ್ ಮಾಡ್ತಾರ ಸುಮ್ಮನೆ ಫ್ರಂಡ್ಸ್
ಅದಕ್ಕೆೇನ್ ಸಂಬಂಧ ಅ ಬ ಎಕ್ಸಾಮ್ ಮುಗ ತು ಆಯ್ತು ಮುಂಜೆಲಿ ಎಕ್ಸಾಮ್ ಮುಗಿದೆ ಅಂದ್ರೆ ಸಂಜಿಕೆ ಅಲ್ಲ
ಸಂಜೆಕೋ ಲೋಪ ಆಯ್ತ ತರದ ನಮ್ ಬರ್ಡೇ ಸಂಬಾರು ಎ ತಿನ್ನಿ ಇದ್ರ
ಮಡಸಂಚೆಕ
ಮತ್ತೊಂದ ದಿನ ಬಿಟ್ರೆ ಮತ್ತೆ ಮತ್ತೊಂದ ಪೇಪರ ಎರಡದ ಪೇಪರ್ಗಳ
ಈಗ ಎದ್ರ ಎಕ್ಸಾಮ್ ಅವ ಹೇಳಳ
ನಂದೊಂದು ಇದದುೋಗ್ರಲ್ಲ ಬ
ಅದ್ರ ಎಷ್ಟು ಪೇಪರ್ ಇರ್ತಾವ
ಒಂದ್ ಸಬ್ಜೆಟ್ ಎರಡರ್ ತಗೋದ
ಅಡ್ಡರ್ತಾವನ
ಹ್ಮ್ ಎರಡ್ ಮಾಸ ಅದ ನೂ ಹ ಮ ಸರ್ಗತ
ಹ್ಮ್ ಹ್ಮ್
ಇಪ್ಪತ್ನಾಲ್ಕು ನಲ್ ಇಪ್ಪತ್ತು ರಕಂಗ ನೋಡಿ ಅಂಗನಂದಸೀಬ್ ಈ ಈ ವರ್ಷ
ಚಲ ಅದು ಅದಕ್ಕೇನನ್ಸ
ಓ ಆ ಸಲನ ಅಲ್ಲೇ್ದೆವರಾಗ ಈ ಸಲನ ಎಕ್ಸಾಮ್ ಬರ್ತದ
ಹ ಮುಂದಿನ ಸತಿ ಎಲ್ಲಿರ್ತ ನೋಡ
ಮುಸಾದ ನಲ್ಲಿಯ ಅರ್ಥ ಕೂಡ ಇಲ್ಲೇ ಇರ್ತ ಎಲ್ಲಿ ಗೊತ್ ನಾನು
ಹ ಏನ ಬರ್ತಾಡ ನ್ ಚನ್ ಏನ್ ಮಾಡ್ತರಿ ಏನೋ ಒಂದ ತಾಸ ಅಲ್ಲ
ನ್ತಿವಿ ಒಂದ ತಾಸ ಮತ್ತ ಅಂದ್ರೆಂದ ಟನ್ ಎಲ್ಲ ಆಗಡೆ ಬರ್ತವ ಅ ಕಡೆ ಮತ್ತ ಓದಾಗಿದಾಗಲ್ಲ
ಹ್ಮ ನಿಂದ ಒಬ್ಬ ಒಂದೇ ಹೋಗಿ ಅದ ಉಳಕಿದಾರ ಬಂದವೇನಲ್ಲ
ಏ ನನ್ಂಗ ಭಾಜನ್ವ
ಅಂದ್ರ ಬಾಳ ಇರು ಬೇಸ್ತ ಇ
ಹ್ಮ ಇಪ್ಪತ್ತೆರಡು ಜನದಾಗ ಹನ್ನೆರಡು ಜನ ಹೋಗಾರ್ ನೋಡು ಹ್ಮ
ಉಳಕಿದರೂವ ಬಂದವನ
ಹ್ಮ್
ಅದೊ ತಕೊಂಡಿದೆ ಅಂದ್ರೆ ಏನ್್ತಿ ಮತ ಸತ ಇನ್ನೊಂದ ಎಂಟತ್ ಮಾಡ್ಸಿದ್ ಜಾಸ್ತಿ ಬರದಿತ್ತು ನೀನ್ ಏ ಸೋತಂದಿ ಅಡ್ ಏನ್ ಮೂರ ಏನ್ ಅಂದ ನೀನ್
ಎರಡು ಹೊತ್ತು ಒಂದ ನ ಎರಡು ಇದು ಮೇನ್ ಸಬ್ಜೆಕ್ಟ್ ಇದು ಒಂದ ಇನೊಂದಿತ್ತು ಇದ್ರಗಿಂತ ಅದೇ ಮೇನತ್ ಅದ ಹೆಂಗನ ಬರದ ಏನೋ ಒಂದು
ಆಯ್ತು ಪ್ರೆಶ್ಗೆಗ ಟೆನ್ಸ್ ಇರ್ಿಲ್ಲ ಅವಾಗ ತೋರಿಸ್ತಾರೆ
ಪ್ರಸಾ ಚಿಂತಯಿಲ್ಲ ಅರಾಮ ನೋಡ ಅವ
ಅವಂದೆ ಪಾಡ ಆರಾಮ ಮಾಡೋ ಟೈಮ ಮಾಡಿಗೆಸಿ
ಇಲ್ಲ ಅವ್ರ ಕಡೆ ಹೆಂಗ ಗೊತ್ತ ಕಾಲೇಜಗ ಸ್ಪಲ್ಪ ಹೇಳತ್ತಾರ ಟೀಚಿಂಗ ಅದು
ಹ ಹಾ
ಟೀಚಿಂಗ್ ಅದ ಏನ ಹೇಳಲ್ಲ ಜಾಸ್ತಿ
ಹ್ಮ್ ಹ್ಮ
ಅವನಿಗೆ ಇದೇ ಸಬ್ಜೆಕ್ಟ್ ಮೇನ್ ಮತ್ತೆ ಈ ನಾ ಓದಿನಲ್ಲ ಸಬ್ಜೆಕ್ಟ್
ಹ್ಮ್
ನಮಬುವ ಯಾರು ಹೇಳಿಲ್ಲ ಜಾಸ್ತಿ ಹೊಸು ಮೂಸೆಲ್ಲ
ಅವರಿಗ ಕೇಳ್ಬೇಕು ಕ್ವಶನ್ ಯಾವ್ರ ಇಂಪಾರ್ಟೆಂಟ್ ಇದ್ರರು ಸುಮ್ಮ್ನೆ ಎಕ್ಸಾಮ್ ಪೂರ್ತೆ ಹೌ ಪೂರ್ ಟಾಪರ್ ಲೆಕ್ದಾಗ ಹೇಳ್ಬೇಡಪ್ಪಾ ಪ ಪಾಸಿಂಗ ಮಾರ್ಸ್ ಲೆಕ್ಕದಾಗ ಹೇಳ ಅನ್ಬಕ್ ನೀ
ಅವ ಅವ ಈ ಎಳದ ವಿಚಿತ್ರ ತನ ಅವ ಓದು ಒಟ್ಟ ಎಲ್ಲ
ಎಲ್ಲರೂ ಬಡ ಒಟ್ಟು ಹೋದಂತನ
ಅವಂದ ಏನ್ ಲೇಕ್ಕ ಈಗ ನನಗ್ ಎಲ್ಲ ಓದಕ್ ಟೈಮ್ ಇಲ್ಲ ಬಾ ಮುಂದ್ ಬೇಕಾದ್ರರು ನೋಡ್ಕಮ್ಮ ಹೆಂಗಾರ ಈಗ ಪಾಸ್
ಎಲ್ಲ ಎಲ್ಲ ಎಲ್ಲ ಓದು ಬಟ್ ಒಷ್ಟು ಓದ್ ಬೇಡಂತ ನ ಹೇಳದೇ ವಿಚಿತ್ರ ತನ ಪದಕನ ಕೇಳಿದೆಲ್ಲ
ಹ್ಮ್ ಹ್ಮ್
ಏನ್ಲಿ ಆಯ್ತಿ ಎರಡ್ ತಿಂಗಳದಾಗ ಬರ್ಬೇಕು ಹೋಗಬೇಕ ಈಗ ದಿನ್ನ ಒಂದ್ ಎರಡ ತಾಸ ಓದಬೇಕ
ನೀನ್ನ್ಗೆ ಹೇಳಕ್ ಕುಂತ ವಾರ ಮ್ಯಾಗ ಆಯ್ತು ಓದ್ಬೇಕ್ ಓದ್ಬೇಕ್ಂತ
ಏ ಶರಮಲ್ಲ ನಿನ್ನ ಮಣ್ಣಿನ ಚರ್ಮ ನಿನ್ನೆ ಒಂದುದಿಲ್ಲವ ಇವತ್ತು ಅದ ನೀ
ಹ್ಮ್
ರಾತ್ರಿಯಿಟ್ಟ ಓದಬೇಕ
ಹೌದ ಎಯ ಕ್ಲಾಸ್ ಅಂತ ನಡಿಯಲ್ಲ ಬರೋಬರಿ ಮಧ್ಯಾಹ್ನಕರ ಸಂಜೆ ಕರ ಕೊಡ್ಬೇಕ್ ಒಂದ್ ಮೂರ್ನಾಕು ತಾಸ ಕುಂತರ ಒಮ್ಮಲಿಗೆ ಕೊಂತ್ರ ಕೆಲ್ಸ ಆಗ್ತಿಲ್ಲ ಅಂದ್ರ ಇಲ್ಲ
ನಾನ ಅಂದ ಪಡ ಅಂತ ಒಂದುದ ಅಂದ ದೋಸ್ತರು ರೆಡ್ಡೆಯೋ
ಅಂದ್ರ ಆಯ್ತ್ ಕಲಸತದ ಹಂಗೆ ಅವ್ರ ಎಡ್ ಎರಡ್
ಇನ್ನ ಅವರ ಸ್ವಯಂ ಮುಣದವ್ರ ಇನ್ನ ನಾನು ಸ್ವಲ್ಪ ಚಲೋ ಮಾಡೀನಿ ಚಲೋ ಮಾಡಿಲ್ಲ
ಹ್ಮ ಹೆಂಗ್ ಮಾಡ್ತಾರಮ್ಮ
ಏನ್ ಮಾಡ್ತಾರನಪ್ಪ ಅವ್ರ ಗೊತ್ತು ಏನು ಹೋದ್ರು ಅಂತ ಏ ಲೋಪಡ ಕುುತ್ತ ಕುದುತ್ತ ರಾಜತ್ನೆ ಐದು ವರ್ಷ ಮುಗಿದ ಡಿಗ್ರಿ ಹತ್ತು ಹತ್ತು ವರ್ಷ ಮುಗ ಮುಗಿಸ್ ಮತ್ತ ನಾನು
ಎಟ್ಟತ್ತಿದ್ರೆ ಮುಗಸಬೇಕು ಈಗೇ ಲೇಟ್ ಆಗ್ಯದ ಮತ್ತ ಇನ್ನ ಅದ್ರೊಳ ಟೈಮ್ ತೊಗಂಡ ಅಂದ್ರೆ ಮುಗಿತ ಆ
ಹ್ಮ
ಇಲ್ಲ ಅದ್ರಕಿನ ಲೇಟ ತೊಗೊಂಡಿ ಅಂದ್ರೆ ಆಯ್ತ ಮುಂದೆ
ಡಿಗ್ರಿ ಮುಗಟ್ಗೆ ಮೂ ಅವಾ ಮತ್ತ ಕಡೆ ಎಮ್ ಡಿ ಮಾಡಕ್ ಮತ್ತಂದ ಮೂರ್ ವರ್ಸ ಎಲ್ಲ ಆಗಟ್ಟೆ ಮೂದ ಅ ತಗೊಂಡ ವಯಸ್ಸ ಮೂವತ ಇದು ಅಂಗ ಅಂಗಚಂದರ
ಹ್ಮ್ ಸೋಮಾರ ಅಂದ್ರ ಕ್ಲಿಪ್ ಹಾಕಿಸಬೇಕು
ಸಮಮರ
ಹ್ಮ್್ಮ
ಏತ ಎಪರಕ್ಕ
ಮತ್ತ ಪೇಪರ್ ಇತ್ತು ಬರ್ದು ಮಂದೆ ಹಿಂಗೆದಕೊಂಡ್ ಹೋಗ ಮಂದೆ
ವಿಖಿ ಬಂದ ಮಮ್ಮದನದಾಮ ಬಂಧನ ಹರ
ಊರಾಗ ಏನು ಹೋಗಲ್ಲ ಆಯ್ತಿ ಈಗ
ಹೋಗಲ್ಲ ಮುಗಿತನ ಡಿಗ್ರಿ
ಹ್ಮ್
ಹ್ಮ್ ಹ್ಮ್
ತೋಂದು
ಹ್ಮ್ ಹ್ಮ್ ನಮ್
ಕ್ಲಾಸ್ಮೆಂಟ್ ಅಂದ್ರನು ಮೂರ್ ವರ್ಷ ದಗ್ರ ಇರುತ ನಂದ ಅಲ್ಲಿ ಒಂದ್ ವರ್ಷ ಹೋಲಕ್ರ ನಂದನ್ ಈ ವರ್ಷ ಮುಗತಿತೆ
ಅಂದರ ಪಿಯೂಷಿಿನದನೆ ಡೈರಕ್ಟ್ರ್ ಡಿಗ್ರಿ ರಚ್ಚ
ಹ್ಮ್ ಮುಂದ ಅಲ್ಲಿ ಹೋಯ್ತಲ್ ಮತ್ತ ಅಲ್ಲಿ ಹೆಚ್ಚ ಬಂದ ಕಿತ್ತ ಹೆಚ್ಚಿದಲ್ಲ
ಹ್ಮ್ ಹ್ಮ್
ಅದಕ್ಕಯ್ಿತು
ಮತ್ತೆ ಕೆರಿಯದ ನಮ ಮುಚ್ಚಿರ್ಬೇಕಲ್ಲ ಈ ವರ್ಷ
ಅದೇ ಕೆರ್ಗನ್ ಮುಗಿತದ ನಂದು ಮುಂದಿನ ವರ್ಷ ಮುಗಿತದ
ಹ್ಮ್
ಹಂದ್ ಈ ವರ್ಷ ಆಯ್ತಿ ಎಂಡ ಆತದ ಈ ವರ್ಷ
ಹ್ಮ್ ಹ್ಮ್
ನಾನನ್ ಅದಕ್ಕೆ ಅಲ್ಲಿ ಕ್ಲಿಪ್ ಹಾಕ್ಸ್ಬೇಕಕ್ಂತ ಹೋಗಿದೆ ಇಪ್ಪತ್ ಸಾವಿರ ಅಂತ ಅಂತ ತಗತಾರೆ
ಇಪ್ಪ ಸಾವಿರ
ಹ್ಮ್
ಎಲ್ಲ ಹಾಕಿ ತೇತಾನ ಎಲ್ಲ ಬರ್ತಾನ ಎಲ್ಲು ಮತ್ತಾಸ್ಮ
ಅದೇನು ಸ್ಕ್ಯಾನಿಂಗ್ದ ಸಪ್ರೇಟ್ ನಾವ್ ಕೊಡ್ಬೇಕಂತ
ಹ್ಮ್
ಅಲ್ ರೇ ಮಾಡ
ಹ್ಮ್ ಹ್ಮ್
ಹಂಡ
ಹ್ಮ್ ಹ್ಮ್
ಅಲೋ
ಹ್ಮ್
ಹ ಕಾಮ ಎತ್ತ ನೀರು ಕುೂಡ ಸತ.
ಹ್ಮ್ಮ್.